ಅಲ್ಲ ಸ. ಆಯ್ತ್ರಿೀ ಸರ ನಿಮಗೆಾರ.
ನಮ್ಮಾಯತ್ಲ್ಲಸರ್.
ಹಾ ಸರಿ.
ಹ್ಮ.
ಎತ್ತರಿ ಸರ.
ಹ್ಮ.
ಆಯ್ತ್ ಸರ. ಹಟಾತ್ ರ. ನ ನೈತ್ರಿ ನ ಏನ್ ಹೇಳೋ್ರ ಸಂಸಾರ. ಹ. ಆಯ್ತ್ುೇಸರ. ಯ ಕಡೆಗ್ದ ಹೊಡದಾರಿ.
ಅ
ಹೆನ್ ರೀ.
ಗೈ ದೊಡಗಾರ ಎ ಕಡೆ. ಿಲ್ಲಾರಕುಲ್ಲ ರಾಯಗಾವರಿ.
ಹದು.
ಆಯ್ತಾಯ್ತ್ರಿ ಏನೋ ಮನ್ಯ ಕಟ್ಟಾಕ್ ಮಂತಂತಲ್ರಿ. ಆಯ್ತಾಯ್ತ್ರಿೀ ಇವನ್ ಬಸ್ ಆಡಾಕಂತನ್ರಿ. ಸರ ಬಸ್ ಎಡಾಕಂತಾನೇ ಇದ್ರೀ.
ಏನ್ೀ ಸರ್.
ಬಸ ಯಾರಕ್ಕಂತಾನ ಅ ರೀ. ಲಾಡಕಂತನ್ಿ ಇರ್ತಾಳ ಹಾ ರ.
ಹ್ಮ್್ಮ
ನಾ ನಳ ಒಂದ ನೀರ್ ಬಿಟ್ರ ಅಂತಲ್ರಿ.
ಅವರ ಅವರ.
ಟಲ್ಲಾರಳ. ಕೆಲ್ಲಾರಡದಾರ ಅಂತಲ್ರಿ. ನೀಿಯರ್ ಬಿುಟ್ರ ಗದ್ದಗೆ. ಆಯ್ತಾಯ್ತ್ ರರಿ. ಆಯ್ತೀ ಎಲ್ಲಾರರ ಅ ಸರ ಒ ನೀಿಯರ್ ಬಟ್ರ ಅನ್್ರರಿ ಸರ
ಅ
ಎಂಟ್ಯಾಾಕ್ರ ಎಟ್ಟಲ್ಲ ೋಡದ್ರ ಅಂತಲ್ರರಿ
ಹ
ಏನ ಜಾಲ ಕಯ್ತು ಬಾಳ ಬಂದಲ್ರಿರಿ
ಏನ್
ಕೋತ ಕೋತರಿಿ ಬಾಳ ಬಂದ ಒಂದ ಪಡ್ರಿ ಮ ಗಿಡದಾಗ
ಹೋಚ್ ಬಾಳ್ ಬಂದವ್ರೆ
ಹ ರೀ
ಹ್ಮ್
ಯ ವಕ್ಕ್ರನಯ
ಯಾಪ್ ಮಾಡ್ರಿ
ರಡ್ಡು ಮಾಡೋ್ರ ಮಾಡಿ ಬಂದಾರಿ
ಮಾಡಿ ಬಂದ
ಆಯ್ತ ಆಯ್ತ್ರಿ ಏನ್ರ ಕೊಟರಿ
ಒಟ್ಟಾರೆ
ಎಷ್ಟ್ ಕೊಟ ರೀ ಯ ಕ ಆಯ್ತ ಆಯ್ತ್ರಿ
ಆಯ್ತಾಯಯ್ತ
ಊಟಯತ್
ಆಯ್ತ ತ
ನಾ ಬಂದಯ್ತ್ ನ ನೋಡ್ರಿ
ಲ ಬ
ನೀವ ಹೇಳ್ಬೇಕಕ್ ನೋಡ್ರಿ ಆಯ್ತಾಯ್ತ್ ಸರ್
ನ್ ಪೈಟ್ವಾಳ ಪೈಟ ಎಳದಳರ ಮನೆಿ ಕೊಡಗ
ಹೌದ್ರ ಎಷ್ಟ ಸಿಗ ತ ಅದ್ರೆ
ಹ ಇತ್ರ ಅಲೋ ಸರಿ ಅರೆ ಹಲೋ ಅಲ
ಹರ ಕೈತ್ಯ
ಆಯ್ತರ ನಿಮದ್ರಿ
ಬನ್ನಾಯ್ತು ಮ್ರ
ಅತ್ತೆ ಆಯ್ತ್ರಿ ಮಾಡ ಇದದಲ್
ಹೌದ್ ಹಾಗಾದ್ರೂ ಮಾಡಬಕ್
ಹ ಆಯ್ತಾಯ್ತ್ ರ ಮೋಟೇ ತರೀ
ಆಯತ
ಬ ಮನೆ ಮನೆ ಬಾಗಲ್ಲ ಬಾರ ಕಟ್ಟ ಬಿಟ್ರಲ್ರಿ ಮನಿ ಕಜಮ್ಮನ್ರ
ಹಲೋ ಹಲೋ ಹಲೋ ಹಲ್ಲೊ
ಹಲೋ
ಹೇಳ್ರಿ ಹಲ್ಲೊ
ಕಟ್ಟ್ಯಾರೀ ಮನಿ ಹಲ್ಲೊ
ಎಂಡರ ಮಕ್ ಯಂಡರ ಮಕ್ಳ ಆರಾಮ ಮಾಡ್ರಿ
ಆರಾಮಾರ ನಿಮ್ ಎಡ್ರ ಮಕ್ಕಳ
ಅರ ಮಾಡಾರಿ ಪರಿವಿನ ಆರಾಮ ಮಾಡ್ರಿ ಪರಿವಂಡ
ಎಲ್ಲ ಬರುವಮ್ಮ ಗು ಮರಮಳ್ರ
ಬಷ ಬಷ ಬಿ ಮಾಡ ಆಳಕಂತ ತ ರಗರೆ ಯಕೆ
ಎಲ್ಲ ರ ಗ ಮ ಗ ಗ ಗ ಗೊರ್ ಗ ಹ ಮಚಾರಕ ಹಾಕತ್ತಳ್ರೀ
ಆಯ್ತಾಯ್ತರಿ
ಸಯೀ
ಆಯತ ಮನೆ ಭಾಯ ಸಳಕಟ ರೀ
ಹೌ
ಏನ್ ಪೈಪ್ ಉಡ್ದವ ಉಂಂತಲ್ರರಿ
ಹಬದ ಇದ್ದಕ್ಕನ್
ಹ್ಮ್ ಬೇಕರ ನಾಕ ಬೈಪು
ಎದತ್ತ
ಆ
ಎದಕ್ಕೆ
ಮನೆ ನಾಾನ ಮನೆಿ ಕಟ್ಟಾಕ್ ಕುಂತೀವ್ರಿ
ಮನಕಾಸ ಪೈ
ಬೇಕ ಮನೆ ಪ್ಯಾಸ್ಟ್ರಿ ಮಾಡಕ್ ಕುಂತಾರೀ
ಹ
ಪೈಪಿ ಹಕ್ಬಿಡ್ತಾರ ಅಂತ ಅದ ಕೇಳಿದಾರೆ
ಹಬೇಕ ಎಸ್ಮ್ರೆ
ಐದ್ ಬೇಕ್ರೀ
ನನ್ಸ ತಾಯ ತಂದರ ಪಡ
ಆಯ್ತಾಯ್ತ್
ಮುರಾಂಗಡು
ಆಯ್ತ ಆಯ್ತು ನ ಪೈಂಟ್ ಪೈಂಟ್ ಜಗ್ಗೆ ಒಬ್ದ ಇದ್ದಾರ ಮನ್ಯಾಗ
ಹ
ಸರಾ
ಯಾರೆ ಮಳೆ ಕಟ್ಟಿ ವರುತ್ತಾ
ಆಯ್ತಾಯ್ತ್
ನೀ ಮಾಡನ್ಸ ಚಾವ ಮಾಡ
ಆರ
ನಿಮ್ಮ ಮತ್ತೆ ಜಾನ ಮಾಡ
ಹ್ಮ್ ಏನ್ ತೆಂಗಿನಗಡೆ ಊರ ಬಾರಿ ಮಾಡಲ್ರಿ
ಏನ್
ಭಾರ ರೀ
ಚೆನ್ನಾಗಿರತ ಏನ್ ಬೆಂಗಳೂರ್ಗರ ಅ ತೊಳ್ರಿ
ಹರಿ ಇವ ಇವಾಗ ಹೋದ್ರ ನೋಡ್ರ ನಮ್ ಮತ್ತೆ
ಆಯ್ತಾಯ್ತು ಕಾಕ ನ ಒನ್ಪ್ಪಲ್ರಿ
ಸ ನಾ ಪಪೇ ಒ
ಆಯ್ತಾಯ್ತಾಯಯ್ತ್ ನಿರ್ಮಂಗಾ ಳ ರ
ಹಾ ನಿಮ್ಮದು
ನಮ್ಮ ಮಗಳು ಆರಮ್ಮಲ್ಲಾರ
ಮ ಏನಾಯ್ತ್ ಯ್ ಯಾರನ್ನ ಯಾರು ಮಾಡ್ತಾರ
ಆಯ್ತಾಯ್ತ ಕಾಲೇಜಗ ಬಂದಿರಿ
ಹಾಯಬಂದು
ನೀ ಹೋದ ಕುಂತ್ರಿ ಏನ್ರಿ ಆಯ್ತಾಯ್ತ ನಾನು ಓದಕ ಕುಂತೀವ್ರಿ ಕರೆಂಟ್ ಇಲ್ಲ
ಇವನ
ಟೂರ್ ಹೋಗಿ ಬಂದಿರಿ
ನ್ನ
ಚಲದ್ದವರ ದೇವಸ್ಥಾನಗಳು
ಹದ
ಆಯ್ತಾಯ್ತರೀ ಅ ಏನು ಡ್ರಮ್ ಡ್ರಮ ರೀ
ಹ
ಏನ್ ಡ್ರಮ್ ಕುಡಸಿರ ಅಂತಲ್ರಿ ಅಡ
ಹರ
ಏನ್ ಸಾವಿರ್ ಲೀಟರ್ ಅಂತಲ್ರಿ
ಅವ್ರ ಚಾರ್ ಇ ನಮ್ಮ ಅವ್ರಾಗ ನಮೂರಿ
ಆಯ್ತ ಆಯ್ತ್ ದೊಡ್ಡ ಕಾದರ ಮನ್ನಿ
ಹ
ಆಯ್ತಾಯ್ತ್ ಯಾವ ಬಕ್ರ ನೀವ
ಇರಿ ಮಾಡಡ
ಗದ್ದ ಕೇಜ ಒಳಿ ಪಕ್ಕ ನಾಳ
ಒ
ಆರೆ
ಒಟ್ಟ ಎತ್ರೆಯ
ಆಯ್ತಾಯಯ್ತ್ ಯ ಬ
ಅಯ್ಯೋ ಹೇಳ
ಅ
ಯಾ ಹೊಂಡ್ರೆ
ಆಯ್ತಾಯ್ತ್ ರರಿ
ಆಯ್ತ ಆಯ್ತು
ಮಸಾಲೆ ತಂಡಿರ ಅಂತ ಅಲ್ರಿ
ಎಟ
ಮಸಾಲ ಮಸಾಲ ಮಸಾಲ ರರಿ
ಹೆಂಗ ಹೆಂಗು
ಎಷ್ಟ್ ಚಲ್ತನ್
ಒಂದ್ ನೋಡ್ತಿಲ ತಿಂದಿ ನೋಡ್ರಿ
ಎಷ್ಟಾಯ್ತು ರೀ
ಒಂದು ಒಂದ್ವರ ಲಕ್ಷ ಐತ್ರಿ
ಒಂದ್ವರ ಲಕ್ಷ ರೀ ಬಾಳ ಆಯ್ತಲ್್ರರಿ
ಹ
ಹ್ಮ್ತಯ್ತ್ರಿ ಹ ರೀ
ಹೌ
ಹ್ಮ್ ಹ್ಮ್ ಬೇನೆಗಡ ಬರ್ಬದವಲ್ರಿ
ಅದರ
ಹ ಆಯ್ತಾಯಯ್ತ್ರಿ
ಹ
ಹೇಳ್ಬೇಕ್ರಿ
ಯಾವಕ್ ಮಾಡಡ್ರಿ
ಹ ರೀ
ಎ ಯಪ್ಪಣ
ಹ್ಮ ಊಟಯ್ತಲ್ರಿ
ಆಯ್ತು
ಆಯ್ತಾಯಯ್ತರ ರತ್ರೇಶ್ರ್ ಟ್ಟೇಲಿ ಸಾಯ್ತರ ರೀ ಮನಿಗೆ
ಆಯ್ ಸರಿ
ಅ ರೀ
ಹಸುರು
ಹ ರ ಊಟಾಯ್ತ ಅಲ್ರಿ ಊಟ ಆಯ್ತಲ್ರಿ ಆಯ್ತಯ್ತ್ರಿ ನಂಬದನ್ ಆಗಲ್ರಿ ಆಗಿಲ್ರಿ ಮಾಡಬೇಕು
ಮಾಡಡಗುರ
ಹ್ಮ ರೀ
ಹ್ಮ
ಹ ಎ ನಾಳಗ ಇಲ್ಲಯ ಬರ್ ಬರ್ತಾರ ಅಂತಲ್ರಿ
ಹ ಸ
ಹ್ಮ ಗಾಯತ್ ಬ ಹ್ಮ
ಹ ಮ್ಮ ರಾಡ್ ಹಂಗಗೆ ಬಿಟ್ರ ಇದಾರೆ
ಆ ರೀ
ಅದೀ
ಹಗೆ ಪಟ್ಟಾರೆ
ಆ ಆಯ್ತಯ್ತ್ರಿ ಊಟಾಯ್ತ ಅಲ್ರಿೀ ಹ ಹಾ ಏನು ಹಣಮಂದವ್ರಗೂ ಸರಲಟ